ಹಲೋ
ಹಾ ಮೇಡಂ ಕೇಳಸತ ಇದೆ ಮೇಡಂ ಮಾತಾಡದು
ಹಾ ಕೇಳಸ್ತಾ ಇದೆ
ಹಾ ಮೇಡಮ್
ಓಕೆ ಹಾ ಆರಾಮಿದ್ದೀನಿ ನೀವ್ ಅರಾಮಿದಿರ
ಹಾ ಮೇಡಮ್ ಆರಾಮ ಇದೀನಿ ನೋಡ್ರಿ
ಆಯ್ತಾ ಊಟ
ಹಾ ಮೇಡಮ್ ಊಟ ಆಯ್ತ ನೋಡ್ರಿ ಮೇಡಮ್ ನಿಮ್ಮದಾಯ್ತಾರ
ಹಾ ಆಯ್ತು ಏನ್ ಮಾಡ್ರಿ ಸಂಡೆ ಸ್ಪೆಷಲ್ಲ
ಮೇಡಮ್ ಚಿಕನ್ ತಗೊಂಬಂದಿದೀವಿ ಇನ್ನು ಮಾಡಿಲ್ಲ ಮಾಡ್ಬೇಕ್ ಇವಾಗ
ಹಾ ಏನ್ ಮಾಡ್ತಿರಿ ಹಾ
ಚಿಕನ್ನು ರೊಟ್ಟಿ ಮಾಡ್ತೀವಿ ಮೇಡಮ್ ಅದರ ಜೊತೆಗೆ ಸ್ವಲ್ಪ ರೈಸ್ ಮಾಡ್ಕೊಂಡಿರ್ತಿವಿ ಮೇಡಮ್ ಜೋಳದ ರೊಟ್ಟಿ ಮೇಡಮ್
ಎಲ್ ಜೋಳದ ರೊಟ್ಟಿ ಮಾಡ್ತೀರಾ ಓಕೆ ಚಿಕನ್ ಏನ್ ಮರೆ ಏನ್ ಮಾಡ್ತೀರಾ ಸ್ಪೆಷಲ್
ಆ ಸ್ವಲ್ಪ ಕಬಾಬ್ ಮಾಡ್ತೀವಿ ಮೇಡಮ್ ಅದರಲ್ಲಿ ಅದ್ರ ಜೊತೆಗೆ ಕಬಾಬು ಆಮೇಲೆ ಆ ಇದು ಸಾಂಬಾರ್ ಮಾಡ್ತೀವಿ ಮೇಡಂ
ಓಕೆ ಸಾಂಬಾರ್ ನೀವ ಏನ್ ಈ ಕಡೆ ಇದು ಒಂತರ ಇದ್ ಮಾಡ್ತಾರೆ ನಿಮ್ಮ ಈ ಸೈಡ್ ಇದ್ರಲ್ಲಿ ನಮ್ ಕಡೆ ಎಲ್ಲಂಗ ಹಸಿಕೊತ್ ತೆಂಗಿನಕಾಯಿದ ಹಾಕ್ತಿವಿ ಈ ಕಡೆ ಕೊಬ್ಬರಿ ಹಾಕ್ತಾರೆ ಅದನ್ನ ಫ್ರೈ ಮಾಡ್ಬಿಟ್ಟು
ಹಾ ನಮ್ ನಮ್ ಕಡೆ ಎಲ್ಲ ಕೊಬ್ಬರಿ ಹಾಕ್ತಿವಿ ಮೇಡಮ್ ಕೊಬ್ಬರಿ ಮಸಾಲಿ ಅದೆಲ್ಲಾ ಹಾಕ್ತಿವಿ ಮೊದ್ಲು ಚಿಕ್ಕ ಚಿಕ್ಕನ್ ಒಂದ್ ಐದ್ ಹತ್ತ್ ನಿಮಿಷ ಬೆನಸ್ಕಂಡ್ ಬಿಡ್ತಿವಿ ಮೇಡಮ್ ಬೆನಸ್ಕಂಡ್ ಆಗಿಂದೆ
ಹಾ
ಹಾ ಅದಕ್ಕೆ ಕೊಬ್ಬರಿ ಎಲ್ಲಾ ಕೊತಂಬರಿ
ಹಾ
ಆಮೇಲೆ ಚೆಕ್ಕಿ ಮೆಣಸು
ಹಾ
ಯಾಲಕ್ಕಿ ಅವ ಎಲ್ಲವನೂ ಸ್ವಲ್ಪ ಚೆನ್ನಾಗ್ ಹುರ್ಕೊಂಡು
ಹಾ
ಮಿಕ್ಸಿ ಮಿಕ್ಸಿಗೆ ಹಾಕಿ ಹಾಕ್ತಿವಿ ಮೇಡಮ್
ಹ
ಒಳ್ಳೆ ಟೇಸ್ಟ್ ಬರುತ್ತೆ ಮೇಡಂ ಹ ಸಾಂಬಾರು
ಎಳ್ಳು ಎಳ್ಳು
ಎಳ್ಳು ಆಕಲ್ಲ ಮೇಡಮ್ ನಾವು
ಎಳ್ಳ ಆಕಲ್ಲ
ಹಾ ನೀವ್ ಎಳ್ಳ ಹಕ್ತೀರಾ ಮೇಡಮ್
ಅಯ್ ನಾವವು ನಾನು ಒಂದ್ ತರ ಮಾಡಲ್ಲ ನಾನು ಮೂರ್ ತರ ವೆರೈಟಿ ಆಗ್ತ ನಮ್ದು ಒಂದು ಆಸಂ ಸ್ಟೈಲ್ ಆಗುತ್ತೆ ಒಂದ ಬೆಂಗಳೂರು ಸ್ಟೈಲ್ ಆಗುತ್ತೆ ಒಂದ್ ಈ ಕಡೆ ಉತ್ತರ ಕರ್ನಾಟಕ ಸ್ಟೈಲ್ ಆಗುತ್ತೆ
ಹ ಹ ಹ ಹ ಹ
ನಮ್ದು ಕಡೆ ಮಾಡ್ದಾಗ್ಲೂನು ಒಂದೊಂದ್ ತರ ಮಾಡ್ತೀನಿ ಅಂದ್ರೆ ನಾ ಒಂದೊಂದ್ಸತಿ ಮಾಡ್ದಾಗ್ಲುೂನು ಒಂದೊಂದ ತರ ಟೇಸ್ಟ್ ಇದ್ ಮಾಡೋದಂಗೆ ಒಂದೊಂದ್ ಸತಿ ಮಾಡಿದ್ದಾಗ್ಲುನು ಒಂದೊಂದ್ ಕಡೆಗ್ ಮಾಡ್ತೀವಿ
ಹಾ ಹಾ ಹಾ ಹಾ ಹಾ ಹುಮ್ಮ್ ಚೆನಾಗ್ ಬಿಡ್ರಿ ಅಂಗಿದ್ರೆ ಏ ವೆರೈಟಿ ವೆರೈಟಿ ಊಟ ಮಾಡಿದ್ರೆ ಬೆಸ್ಟ್ ಮೇಡಂ ಅದು ಟೆಷ್ಟೇ ಬೇರೆ ರೀತಿ ಇರ್ತತಿ
ಹ
ಯಾವಾಗ್ಲೂ ಒಂದೇ ಊಟ ಮಾಡ್ಬಾರ್ದು ಹಲೋ ಮೇಡಮ್ ಹಲೋ ಹಲೋ ಮೇಡಮ್ ಕೇಳ್ಸ್ತಾ ಇಲ್ವಾ
ಹಾ ಕೇಳಿಸ್ತಿದೆ ಇವಾಗ ಕೇಳಿಸ್ತಿದಿಯ ಸಾರೀ ಯಾವ್ದೋ ಮಧ್ಯದಲ್ಲಿ ಕಾಲ್ ಬಂದಿತ್ತು
ಹೌದ್ರಾ ಹಾ ಹಾ ಹಾ ಹ ಮೇಡಮ್ ಮತ್ತೆ ಮೇಡಮ್ ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಹುಡುಗರು.
ನನ್ ಮಕ್ಳು ಟಿ ವಿ ನೋಡ್ತಾ ಇದ್ದಾರೆ ಈಗೆಲ್ಲ ಸ್ವಲ್ಪ ಕರೆಂಟ್ ಹೋಗಿ. ಹೋದ್ ತಕ್ಷಣ ಹೊರಗಡೆ ಹೋಗ್ಬರ್ತತಿವಿ ಅಂದರು ಹೊರಗಡೆ ಅವ್ರು ಹೋಗ್ತಿವಿ. ತಕ್ಷಣ ಅದು ಯಾಕ ಬೇಡ ಅನ್ನಿಸತೇನೆ ಕರೆಂಟ್ ಬಂದಬಿಡ್ತು ವಾಪಸ್
ಹಾ ಹಾ ಹಾ.
ಹ ಎಷ್ಟ ದಿವಸ ಎಕ್ಸಾಮ್ ಅದು ಇದು ಅಂದ್ಕೊಂಡು ಟಿವಿ ನೋಡ್ತಿರ್ಲಿಲ್ಲ ಎಲ್ಲ ಬಂದ್ ಮಾಡ್ಬಿಟ್ಟಿದ್ವಿ ಟಿವಿ ಟಿ ರಿಪೇರಿನೇ ಬಂದಿತ್ತು ರೆಡಿನೇ ಮಾಡ್ಸಿರ್ದಿಲ್ಲ
ಹೌದೌದು ಮೇಡಮ್ ಈಗೆಲ್ಲ ಮತ್ತೆ ಎಕ್ಸಾಮ್ ಟೈಮ್ ನಲ್ಲಿ ಮಕ್ಕಳು ಟಿ ವಿ ನೋಡ್ತಾರ ಅಂತೇಳಿ ಮತ್ತೆ ಬ ಬಂದ್ ಮಾಡ್ಲೇಬೇಕಾಗುತ್ತೆ ಮೇಡಮ್ ಇಲ್ಲಾಂದ್ರೆ ಆ ಟಿ ನೋಡ್ಕೊಂತಾನೇ ಹುಡುಗ್ರು ತಮ್ಮ್ ವಿದ್ಯಾಭ್ಯಾಸನ ಮಾಡ್ಕೊ ಬಿಡ್ತಾರೆ
ಹೌದೌದು ಇಲ್ಲ ಅಷ್ಟ ಇದ್ ಮಾಡ್ಕೊಂಡಿರ್ಲಿಲ್ಲ ಬಟ್ ಅಂದ್ರೆ ಅದ ಏನು ಟಿ ವಿ ಇತ್ತು ಅಂದ್ರೆ ಓದ ಕುತ್ಕೊಂಡ್ನು ಟಿವಿ ಹಾಕಿ ಆನ್ ಮಾಡ್ಕೊಂಡ್ರೆ ಕುತ್ಕೊಳೋರು ಓದ್ಕೇಳರು ಓದ್ ಕೆೇಳರು ಅಂತ ಹೇಳಿ ಹೇಳಿ ಸಾಕಾಗ ಹೋಗ್ಬೇಕಿತ್ತು ಬಟ್ ಟಿವಿ ನೀ ರಿಪೇರಿ ಬಂತ ಒಲ್ಲೆ ಕೆಲ್ಸ ಆಯ್ತು ಅಂತ ನಂದು ಟಿವಿನೇ ರೆಡಿ ಮಾಡ್ರ್ಲಿಲ್ಲ ಸುಮ್ಮನೆ ಆಗ್ ಬಿಟ್ಟಿದ್ವಿ ಬಟ್ ಈಗಾದ್ರ ಟಿ ವಿ ರೆಡಿ ಮಾಡ್ಸೋದಕ್ಕೆ. ಕೆ ಎಂತ ಹೋದ್ರೆ ಏನೋ ಬೋರ್ಡ್ ಹೋಗಿದೆ ಅಂದ್ರು ಹೋಗ್ಲಿ ಅಂತ ಬೋರ್ಡ್ ಹಾಕ್ಸಿದ್ರ. ಅದು ಒಂದ್ ರಿಪೇರಿ ಮಾಡುಸ್ಕೊ ಬಂದ್ ಒಂದ್ ಹದ್ನೈದ್ ದಿವ್ಸ ಆಯ್ತು ಮತ್ತೆ ಕೆಟ್ಟೋಯ್ತು. ಅದ್ ಕೆಟ್ತಲಾಂತ ಮತ್ತೇ ರಿ ರಿಪೇರಿ ಮಾಡ್ಸಕೆ ಅಂತ್ ತಗೊಂಡೋದ್ರೆ ಅಣ ರಿಪೇರಿ ಆಗಲ್ಲ ಅಣ ಅದು ಹೋಗ್ಬುಟಿದೆ ಅದು ಹಳೆ ಟಿವಿ ಅಂದ್ರು ನಮ್ದು ಹ ಎಷ್ಟು ಸುಮಾರು ಇಪ್ಪತ್ತು ಇಪ್ಪತ್ತೆರಡ್ ವರ್ಷದ ಟಿವಿ ಒಂದ್ ಸತಿ ರಿ ಪೆರಿಗ್ ಬಂದಿರ್ಲಿಲ್ಲ ತಗೊಂಡೋಗ್ಲಿಂದ ಒಂದೇ ಸತಿ ರಿಪೇರಿಗ್ ಬಂತು ಒಂದೇ ಸತಿ ಗ್ಯಾರೇಜ್
ಆಯ್ ಆ ಆಯ ಹ್ಮ್ ಹ್ಮ್ ಹ್ಮ್.
ಟಿ ವಿ ಅದು ರೆಡಿ ಮಾಡಿ ಅಂದ್ರೆ ಇಲ್ಲಿ ಯಾರ್ರ ಅದನ್ನ ರಿಪೇರಿ ಮಾಡ್ದಕ್ ಬರಲ್ಲ ಅಂತ ಅಂದ್ರು. ಹ ಈಗ ಅದನ್ನ ಎತ್ತಿಟ್ಬಿಟ್ಟು ಮತ್ತೆ ಹೊಸ ಟಿ ವಿ ತಂದಿದ್ದಾಯ್ತು.
ಯ್ ಬೆಸ್ಟ್ ಆಯ್ತ್ ಬಿಡ್ರಿ ಹೊಸ ಟಿವಿ ತರ್ಬೋದು. ತನ್ ತರದೆನ್ ತಂದ್ ಬಿಡ್ತೀವಿ ಮೇಡಮ್ ಆಮೇಲೆ ಉಡ್ರದು ಎಕ್ಸಾಮ್ ಟೈಮ್ ನಾಗ. ಎ ಎಕ್ಸಾಮ್ ಮುಗ್ದಿನ್ ತಂದ್ರಾ.
ಹ ಎಕ್ಸಾಮ್ ಹಗದ್ಮೇಲೆ ಈಗ ಒಂದ್ ಹದ್ನೈದ್ ದಿವ್ಸ ಆಯ್ತು ತಂದು. ಎಕ್ಸಾಮ್ ಎಲ್ಲ ಮುಗುಸ್ ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೊರಗಡೆ ಹೋಗಿ ಬಂದಾದ್ಮೇಲೆ. ಆ ಮನೆಗೆ ತಂಗಿ ಮಕ್ಕಳು ಎಲ್ಲಾ ಬಂದಿದ್ರು ಸೊ ಇನ್ ಅವ್ರಿಗೆ ಎಲ್ಲರ್ಗು. ಬೇಜಾರ್ ಆಗಿ ಆಗತ್ತಲ್ಲ ಅಂತ ಅದ್ ರಿಪೇರಿ ಮಾಡೋದುಕ್ ಕೊಟ್ರೆ ರಿಪೇರಿಗ್ ಬೇರೆ ಹಾಕೆಸ್ ಅಂದ್ರ ಆವಾಗ್ ಅತ್ಲಗ್ ಇನೇನ್ ಹೆಂಗಿದ್ರು ಇದ್ ಮಾಡ್ಬೇಕಲ್ಲ ಅಂತ ಹೋಗಿ ಅವಾಗ್ ಹೊಸದೇ ತಂದ್ವಿ ಅದ್ ಹೊಸ ಟಿ ವಿ ತಂದ ತಂದಪ್ಪಾ ಅದು ಇವಾಗಿ ನಾವೆಲ್ಲ ಇದು ಸ್ಮಾರ್ಟ್ ಟಿವಿ ಅಲ್ಲಪ್ಪಾ.
ಹೌದೌದೌದ ಮೇಡಮ್.
ಟಿವಿ ಅವು ರೀಚಾರ್ಜ್ ಮಾಡ್ಸ್ಬೇಕು ಅಂತ ಇದ್ರದುನು ರೀಚಾರ್ಜ್ ಮಾಡ್ಸಿದೀವಿ. ಆ ರೀಚಾರ್ಜ್ ಮಾಡಿದ್ ಇದ್ರುನು ಇವಾಗಿನ್ ಮಕ್ಳು ಹೆಂಗೆ ಅಂದ್ರೆ ನಮಿಗ್ ಅದು ನಾನ್ ಮಾಡೋದಕ್ಕೂ ಗೊತ್ತಿರ್ಲಿಲ್ಲ.
ಅ ಅಯ್ಯ ಇವಾಗಿನ ಮಕ್ಕಳ ಎಲ್ಲ ಬ್ ಭಾಳ ಹುಷಾರ್ ಅದವ್ ಮೇಡಮ್ ಅದ್ರಲ್ಲಿ ಟಿವಿ ಅಲ್ಲಿ ಕರೆಂಟ್ ಇಲ್ಲದ್ರೆ ಇರ್ಲಿಲ್ಲ ತನ್ನ್ ಮೊಬೈಲ್ ಕರೆನ್ಸಿ ಇತ್ತಂದ್ರೆ ಅದ್ರಲ್ಲೆಲ್ಲಾ ಯೂಟ್ಯೂಬ್ ಅಲ್ ಎಲ್ಲ ಅದ್ ಮಾಡ್ಕೊಂಡ್ ನೋಡ್ತಾರೆ ಮೇಡಮ್ಮೊರ್.
ಈಗ ಅದೇ ಮಾಡ್ತಿದ್ದಾರೆ. ಟಿ ವಿ ನಾನು ಅದು ಇದ್ರದ್ದುನು ರೀಚಾರ್ಜ್ ಮಾಡ್ಸಿದೀವಿ ನೋಡಿದ್ರೆ ವೈಫ್ ಫೈ ಆನ್ ಮಾಡ್ಕೊಬಿಟ್ಟು ಯೂಟ್ಯೂಬ್ಲ ಫಿಲ್ಮ್ ಹಾಕ್ಯಂಡ್ ಕುತವ್ರೆ.
ಹೌದೌದೌದು ತಮಿಗ್ ಬಂದಿದ್ ಇಷ್ಟ ಬಂದಿದ್ದ್ ನೋಡ್ಬೋದಲ್ರಿ ಮೇಡಮ್ ಅದ್ರಲ್ಲಿ.
ಸುಮ್ನೆ ಟಿವಿಗ್ ರೀಚಾರ್ಜ್ ಮಾಡ್ಸಿದ್ ಬೇರೆ ಹೋಯ್ತಲ್ಲ ಮುನ್ನೂರ್ ರೂಪಾಯಿ.
ಹೌದೌದೌದ್ರಿ ಹೌದು ಮೇಡಮ್ ಈಗ ತಿಂಗ್ ತಿಂಗ್ಳಿಗ್ ಮುನ್ನೂರುಪಾಯ್ ಆಗ್ಬಿಟೈತೆ ಜಾಸ್ತಿ ಆಗ್ಬಿಟ್ಟೈತೆ. ತೆದ್ ಅಮೌಂಟ್.
ಹಾ ಅದ್ರೊಳೊಗುನು ಒಂದ್ ಚಾನಲ್ ಬಂದ್ರೆ ಒಂದ್ ಚಾನಲ್ ಬರಲ್ಲ ಆ ಮುಂಚೆ ಅಟ್ಲೀಸ್ಟ್ ನಮ್ಗೆ ಕೇಬಲ್ ಇದ್ದಾಗ ಹೆಂಗೋ ಇನ್ನೂರು ಇನ್ನೂರ್ ಐವತ್ ರೂಪಾಯಿ ಕೊಡ್ತು ಅಂದ್ರೆ. ಲಷ್ಟಿ ಎಲ್ಲಾ ಚಾನಲ್ ಒಬ್ರ ಯಾವ್ ಬೇಕ ವಾಕ್ಯ ನೋಡರು ಯ ಇದ್ ಮಾಡೋರು.
ಕನ್ನಡ ಪ್ಯಾಕ್ ಊ ಹಿಂದಿ ಪ್ಯಾಕು ತೆಲ್ಗು ಪ್ಯಾಕು ಅಂತ ಹೇಳಿ ಬಂದ್ಬಿಟವ, ಅದ್ರಲ್ಲಿ ಬ ಅವಷ್ಟೇ ತ ಇರ್ತವ್ ಅಷ್ಟೇ.
ಕನ್ನಡ ಪ್ಯಾಕ್ ಅಂತ ಹಾಕ್ಸಿದವಿ ಅದು ಕನ್ನಡ ಪ್ಯಾಕ್ ಹಾಕ್ಸಿದ್ರೆ ಅದ್ರಲ್ಲೂ ಯಾವ್ದೋ ಜಿ ಕನ್ನಡ ಬರ್ತಿಲ್ಲ ಅಂತೆ.
ಹೌದೌದ್ರೀ ಮೇಡಮ್.
ಕೆ ಸಪ್ರೇಟ್ ರೀಚಾರ್ಜ್ ಮಾಡ್ಬೇಕು ಅಂದ್ರು ನಾನ್ ಏನ್ ನೀವ್ ನೋಡದ್ ಅಷ್ಟರಲ್ಲೇ ಐತೆ ಇನ್ನ್ ನಾವ್ ಅಂತು ರಿಮೋಟನು ಮುಟಕ್ ಬಿಡಲ್ಲ ನಮ್ಗೆ ಅವ್ನು ದೊಡೋನ್ ಇಡ್ಕೊಂಡಿರ್ತಾನೆ. ಅವ್ನ್ ಬಿಡ್ತು ಅದ್ರೆ ಚಿಕ್ಕೊನ್ನ್ ಇಟ್ಕೊಂಡಿರ್ತಾನೆ ಈಗ್ ಅಟ್ಲೀಸ್ಟ್ ಊಟ ಮಾಡ್ಬೇಕಾದ್ರು ಏನಾದ್ರೂ ಸ್ಯಾಟರ್ಡೆ ಸಂಡೆ ಏನಾದರು ಪ್ರೋಗ್ರಾಂ ಗಳು ಬರ್ತಿರ್ತಾವ ಅವಾಗಲ್ಲಾದ್ರು ಆಕರು ಅಂದ್ರೆ ಮುಖ್ ಮುಖ ನೋಡ್ತಾರೆ. ಅವ ಬೆಳಿಗ್ಯಿಂದ ಅವ್ ನೋಡಿ. ಇದೇ ನಾ ನೋಡಿಲ್ಲ ಅಂತ ಒಬ್ಬ ಹೇಳಿದ್ರೆ ಇನ್ನೊಬ್ಬ ನಿನ್ನೆಲ್ಲ ಅವ್ ನೋಡನ ಇವತ್ ನಾ ನೋಡ್ತಿದಿನಿ ಅಂತ ಒಬ್ಬ ಹೇಳ್ತನೆ.
ಅಯ್ಯೋ.
ಹ್ಮ ಈಗಿದೆ ಟಿ ವಿ . ಅದು ನೋಡದೇ ಬಿಟ್ಬಿಟ್ಟಿದೀವಿ ಟಿವಿ ಅವ್ರು ಯಾವಾಗ ಅವ್ರ ಕೈಗೆ ರಿಮೋಟೋಯ್ತು ನಾವ್ ಅವಾಗಲಿಂದ. ಟಿವಿ ಸವಾಸ ನ ಬಿಟ್ಟ
ಹೌದೇಡ್ರಿ ಹೌದೇಡ್ರಿ ಈಗನ್ ಮಕ್ಕಳ ಕೊಡಲ್ಲ ಬಿಟ್ಟ ಮೇಡಮ್ ಅವ್ರಿಗೆ ತಮಗೆ ಇಷ್ಟ ಬಂದ್ ನೋಡ್ ತ ಹಾಕೊಂಡ್ ನೋಡ್ತಾರ ಅವ್ರು
ಹಾ ಈಗ ಹೆಂಗಾಗಿದೆ ಅವ್ರರು ಅವ್ರೇನ್ ನೋಡ್ಕೊಂಡ್ ಕೂತಿರ್ತಾರ ಯಾವಾಗ್ಲೂರು ರಿಮೋಟ್ ಇದ್ ಮಾಡಡ್ಕೊಂಡ ಇರ್ತಾರ ಇದ ಇರ್ತಾರ ಈಗ ಅಟ್ಲೀಸ್ಟ್ ಏನಾರ ಅವ್ರ ಇಲ್ದ ಇದಾಗ ಮಿಸ್ ಆಗ ನಾರ ನಾ ಟಿ ವಿ ಅಂದ್ರೆ ಯಾವ ಚಾನಲ್ ಎಲ್ಲ ಐತೆ ಯಾವ ನಂಬರ್ ಅಲ್ಲ ಐತೆ ಅಂತ ಒಂದ್ ಕಡೆಯಿಂದ ಹುಕೊಂಡ್ ಹೋಗ್ಬೇಕು ನಾ ನಂಬರ್ ಹುಡ್ಕೋಸ್ಟ್ರೊಳಗೆ ಈ ಟಿ ಈ ಟಿವಿ ಸವಾಸನೆ ಬೇಡ ಅಂತ ಸುಮ್ನೆ ಆಫ್ ಮಾಡ್ಬಿಟ್ಟು
ಹೌದೌದ್ ಹೌದೌದ್ರಿ ಹೌದ್ರಿಡ
ಅದ್ರೊಳಗಡೆನೆೇ ಏನೇನೋ ಇದ ಮಾಡಡ್ಕನ್ ಕುೂತ್ಕೋತಾರೆ ಗೇಮ್ ಮಾಡ್ಬೋದು ಅಂತಾರೆ ಅದ್ರೊಳಗೆ ರೀಲ್ಸ್ ನೋಡ್ಕೊಂಡ ಕುೂತ್ಕತಾರೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು ಅದ್ರೊಳಗಡೆ ಚ ಮಾಡಡಿಕಕಂಗ ಕುೂತ್ಕೋತಾರೆ ಈಗ ಒಂದ್ಸತಿ ಅವ್ರ ಕೈ ಫೋನ್ ಕೊಡ್ಲಿಲ್ಲ ಅಂದ್ರೂ ಈ ಟಿ ವಿ ಸ ಅವರ್ ನಾಳ್ ಮಾಡಕ ಅನ್ಸುತ್ತೆ
ಹೌದು ಮೇಡಮ್ ಹೌದಿನ ಇದು ತಂತ್ರಜ್ಞಾನ ಬಾಳ ಮುಂದುವರೆದು ಬಿಟ್ಟಿದ ಆ್ತತ್ ಮೇಡಮ್ ಹುಡುಗರು ಬಾಳ ಬಾಳ ಜಂಟ್ ಅಂದ್ರೆ ಬಾಳ ಜಂಟ ಆಗ್ಬಿಟ್ಟದ ಈಗ ಕಂಪ್ಯೂಟರ್ಗ ಮಾಡ್ ಇದು ಹುಡುಗರು ಬಾಳ ಬುದ್ದಿವಂತರು ಇದಾರೆ.
ಏನ್ ಬುದ್ದಿವ ಅಂದ್ರಮ್ಮತ್ರ ತಲೆ ಕೆಟ್ಟು ನಮಗ್ ಗೊಬ್ರ ಹೋಗುತ್ತೆ. ಈಗ ಈಗ ಫೋನ್ ಇ ಬಿಡಪ್ಪ ಅವ್ರಿಗೆ ಫೋನ್ ಕೊಟ್ಟಿಲ್ಲ ಅವ್ರ ಪಟ್ಟ ಅವ್ ಟಿ ನೋಡ್ಕೊಂಡ ಕ ಕುತ್ಕೊಂಡಿರ್ತ ಅಂದ್ರೆ ಇಷ್ಟೊಂದು ಇದ ಅಪ್ಡೇಟ್ ಆಯತು ಅ್ರ ಏನ್ ಟಿ ವಿ ನೋಡ್ಕೊಂಡು ಕೂತಿತ ಅ ಎದೋಗ್ಬೇಕು
ಹದೇ ಅ
ಯಾವ ಭರವಸೆ ಇದ್ರುನು ಇದಿಲ್ಲ ಇವಾಗ ನಮ್ಗೆ
ಯಾರ್ನ ನಂಬು ಯಾರ್ನ್ ಏನ್ ನೋಡ್ತಾ ಇದ್ರ ಅನ್ನೋದ ಗೊತ್ತಾಗಲ್ಲ ನೋಡ್ರಿ
ಏನಂದ್ರ ಏನ ಗೊತ್ತಾಗಲ್ಲ ಈಗ ಫೋನ್ ಕೊಟ್ರೆ ಮಕ್ಳ ಹಳ ಗೇಮ್ ಮಾಡ್ತಾರೆ
ಹೌದು
ಚಾಟ್ ಮಾಡ್ಕಂಗ ಕುೂತ್ಕೋತಾರೆ ಅಂತಿದ್ವಿ ಇವಾಗ ಟಿ ವಿ ಅಲ್ಲೇ ಮಾಡ್ಬೋದು ಅವೆಲ್ಲ
ಹೌದೌದು ಮೇಡಮ್ ಹೌದ ಮೇಡಮ್
ಅಷ್ಟು ಅಪ್ಡೇಟ್ ಆಗಿದ್ದಾವ ಅಷ್ಟ ಟೋಪ್ಟ್ ಇದ್ ಮಾಡಿದ್ದಾರೆ ಇದ್ರೊಳಗು ಈಗಿನ ಇದ್ರೋಳ ಅಂತು ಅದೇನೋ ಏ ಅಂತೆ ಅದು ಇದು ಅಂತ ಅಂದ್ಬಿಟ್ಟೆ ಎಲ್ಲ ಇದಾಗಿ
ಹಾ ಏಯ್ ಐ ಬಂದ್ಬಿಟ್ಟದಾವಲ್ರರಿ ಮೇಡಮ್ ಏಯ್ ಐ ಇಂದ ಬಹಳಷ್ಟು ಅಷ್ಟು ಬಹಳ ತಂತ್ರಜ್ಞಾನ ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏಯಿಂದ
ಹೌದು ಎಷ್ಟು
ಬಹಳಷ್ಟು ಜನರಿಗೆ ಕೆಲ್ಸನ ಕಳ್ಕೊಳ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದಾರೆ ಹೌದ್ರಾ
ಹೌದು ಕೇಳ್ಪಟ್ಟಿದ್ದೀವಿ ಹೆಂಗಂತ ನೋಡೋಣ ಸದ್ಯಕ್ಕೆ ನಾ ಮುಂದ್ವರ್ದ ಇದ ಏನ್ ಇದಾಗುತ್ತೆ ಅಂತ ಅದು ಏನ್ ಇದಾದ್ರು ಮನುಷ್ಯರದು ಒಂದ ಕೆಲ್ಸ ಅನ್ನೋದ ಇದ್ರೇನೆ ಲ
ಹೌದೌದು ಹ್ಮ್ ಹ್ಮ್
ನಿಮ ಮಕ್ಳು ಏನ್ ಮಾಡ್ತಿದ್ದಾರೆ?
ಆ ಮೇಡಮ್ ಒಬ್ಬರು ಆ ಬಿ ಎಸ್ ಸಿ ಮಾಡಿದಾನ ಮೇಡಮ್ ಬಿ ಎಸ್ ಸಿ ಮಾಡಿ ಈಗ ಬೆಂಗಳೂರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳಿ ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದಾನೆ ಮೇಡಮ್
ಕಂಪನಿನ ನ್ಯೂಸ್ ಚಾನಲ್ ಅಲ್ವಾ?
ಅಲ್ಲ ಅಲ್ಲ ಅಲ್ಲ ಮೇಡಮ್
ಹ ಕಂಪನಿ ಅದಾ?
ಕಂಪ್ನಿ ಮೇಡಮ್ ಅದು ಹೊರದೇಶದ ಕಂಪ್ನಿ ಮೇಡಮ್ ಅದು.
ಹಾ
ಹ ಓನ್ಲಿ ಇಂಗ್ಲಿಷ್ ಮಾತ್ರ ಮಾತಾಡೋದು ಮೇಡಮ್ ಎಲ್ಲಾ ಹ ಲ್ಯಾಪ್ಟಾಪ್ ಅಲ್ಲೇ ವರ್ಕ್ ಇರುತ್ತೆ.
ಹಾ
ಆ ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದಾನೆ ಮೇಡಮು ಒಬ್ಬ ಬಿ ಎಸ್ ಸಿ ಮಾಡಿಕೊಂಡು. ಇನ್ನೊಬ್ಬನು ಬಿ ಎ ಮಾಡಿದನ ಮೇಡಮ್ ಸೆಕೆಂಡನೆ ಮಗ
ಹಾ
ಜಾಬ್ ಈಗ ಮೆ ಬಿ ಸೆಕೆಂಡ್ ಇಯರ್ ಮುಗಿಸಿದನೆ ಮೇಡಮ್ ತರ್ಡ್ ಥರ್ಡ್ ಇಯರ್ಗೆ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಅವ್ನು
ಹಾ
ಜಾಬ್ ನೋಡು ಜಾಬ್ ಮಾಡ್ತೀನಿ ಬುಡವ್ವ ಅಂತಂನ್ದ ಜಾಬ್ ಸರ್ಚ್ ಮಾಡ್ತಾ ಇದ್ದಾನ ಮೇಡಮ್.
ಹ್ಮ ಅಡಿ ಒಬ್ಬ್ರ ಹಂಗೆ ಓದೋರ್ ಇತ್ತು ಅಂದ್ರೆ ಒಬ್ಬ್ರ ಹಿಂಗೆ ಒಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಒಬ್ಬರಿಗೆ ಇಂಟ್ರೆಸ್ ಇರಲ್ಲ.
ಇಂಟ್ರೆಸ್ಟ್ ಇಲ್ಲ ಎಷ್ಟು ದಿವಸ ಅಂತ ಹಿಂಗೆ ಓದ್ಲಿ ಬಿಡು ನಡವಾ ನಾನು ಸುಮ್ನೆ ಕೆಲಸ ಮಾಡಕ್ ಹೋಗ್ತೀನಿ ಅಂತಂತಂದು ನೋಡ್ತಾ ಇದ್ದ ನೋಡ್ರಿ ಮೇಡಮ್
ಹ್ಮ ಸರಿ
ಓಕೆ ಓಕೆ ಮೇಡ್ಮ್.
ಹ ಸರಿ ಒಂದ್ ಸೆಕೆಂಡ್ ಇರಿ
ಹ ಓಕೆ ಮಡ್ಮ.